ಹಲೋ
ಹ್ಮ
ಕೇೇಳಸ್ತಿದೆನಾ ಕೇೇಳಸ್ತಿಲ್ಲ
ಹೇಳ್ತೀರ ನೀಿಲ್ಲಾ
ನಂಗೂ ಕೇಳಸುದು ವಿಜಿ ಇದ್ದಾ
ಏನಿಲ್ಲ ಅಡ್ಗೆ ಮಾಡತ ಹೇಳ
ಏನಿಲ್ಲ ಹಂಗೆ ಸುಮ್ಮ್ನೆ ಮಾಡ್ದ ನೀನ್ ಕೇಳಿಸ್ತಿದೆ ಹಲೋ
ಏನ್ ಮಾಡ್ತಿದ್ದೆ
ಏನಿಲ್ಲ ನೀನು
ಅಡಿಗೆ ಮಾಡ್ತಿದ್ದೆ
ಹ್ಮ ಏನ್ ಅಡಗೆ
ಪುಳಿಯೋಗರೆ
ಹ್ಮ್ ಜೋರ್ ಇದೇ ಅಲ್ಲ
ಏನೋ ಅಪುರಕ್ಕೊಮ್ಮೆ ಮಾಡ್ತಿದ್ದೀವಿ ಏನ ಜೋರ್.
ಏನು ಕಾಲ ಇಲ್ಲ ಏನಿಲ್ಲ ಬಾಳ ಬಿಜಿ ಆಗ್ಬಿಟ್ಟಿರ.
ನಿಮ್ಮಷ್ಟು ನ್ ಬಿಜಿ ಇಲ್ಲ ಬಿಟ್ರಿ ನೀವೆಲ್ಲಾ ಯುಪಿಎಸ್‌ಸಿ ಆಸ್ಪರಂ ಸೋ
ಏನ್ ಯಸ್ತದೆ ಎಂಟಿದ್ದೀವಿ ಇನ್ನು ಕ್ಲಿಯರ್ ಮಾಡ್ತಿಲ್ಲ
ಕ್ಲಿಯರ್ ಮಾಡ ಟೈಮ್ ಏಕೆ ಒಳ್ಳೆದ್ದು ಯಾವತ್ತ ಇದ್ರುನು ಟೈಮ್ ತಗೋ ಆತಂತೆ
ಇನ್ನ ಎಷ್ಟ ನ್ ತಗೊಳುತ್ತ ಮೂರ್ ವರ್ಷ ಆಯ್ತು ಇನ್ನ ಇದ್ನೇ ಮಾಡ್ತಿದೀವಿ
ಬ್ರಿಟನ್ ಒಂಬತ್ತೊಂಬತ್ತು ವರ್ಷ ಮಾಡಿ ಇದ್ದಿ ಓದಿ. ಕ್ಲಿಯರ್ ಮಾಡ್ಕೊಂಡು ಇದ್ದಾರೆ.
ಅಷ್ಟು ಪೇಶನ್ಸ್ ಬೇಕಲ್ಲ ಮನೇಲಿ ಬಿಡ್ಬೇಕಲ್ಲ.
ಇರ್ಲಿ ಇರ್ಲಿ ಕ್ಲಿಯರ್ ಆಗುತ್ತೆ ಕಣೇ ಪರ್ವಾಗಿಲ್ಲ ಟೈಮ್ ಕೊಡು.
ಹ್ಮ ನೋಡೋಣ ನೀನೆನ್ ಏನ್ ಮಾಡತಿ ಕೆಲ್ಸ.
ನಾನಾ ಇವಾಗ ಸದ್ಯಕ್ಕೆ ಜಾಬ್ ಹುಡುಕ್ತಿದೀನಿ.
ಹೌದಾ ಯಾಕ ಬಿಟ್ಟ ಮೊದ್ಲಿಂದು.
ಹಾ ಬಿಟ್ಟೆ.
ಏನಕ್ಕೆ.
ಹಂಗೆ ಸ್ವಲ್ಪ ಮ್ಯಾನೇಜರ್ ಪ್ರಾಬ್. ಪ್ರಾಬ್ಲಮ್ಮು.
ಹ ಹೌದಾ. ಏ ಅವುರು ಐ ಟಿ ಡಿಪಾರ್ಟ್ಮೆಂಟ್ ನೋಡ್ತೀಯೋ ನಾನ್ ಐ ಟಿ ನೋಡ್ತೀಯೋ.
ಏನಾಯ್ತು.
ಯಾವ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಿದಯಾ ಅಂದೆ ಐ ಟಿನ ನಾನ್ ಐ ಟಿ ನ ಅಂತ.
ಒನ್ ಏಯ್ಟಿ.
ನಿನ್ ಏನ್ ಡಿಗ್ರಿ ಏನು.
ಬಿಜಿ ಬಿ ಎಸ್ ಸಿ.
ಕೋರ್ಸ್ ಮಾಡಿದ್ದ.
ಬಿ ಎಸ್ ಸಿ ಪಿ ಸಿ ಎಮ್ ನಮ್ದು ಯಾವ ಕೋರ್ಸ್ ಇಲ್ಲ.
ಅದೇ ಅದು ಅದು ಮುಗಸಿ ಏನಾದ್ರು ಕೋರ್ಸ್ ತಗೊಂಡ ಕೆಲ್ಸ ಉಡ್ಕೊಂಡ ಹಂಗೆ.
ಇಲ್ಲ ಇಲ್ಲ ಡೈರೆಕ್ಟ್ ಆಗಿ ಜಾಯ್ನ್ ಆಗಿದ್ದು ಯಾವ ಕೋರ್ಸ್ ಮಾಡಿದ.
ಹೌದಾ
ಹಾ ನನ್ ಈಗ್ರೀ ಮುಗಾಫಿಗೆ ಜಾಯಿನ್ ಆಗ್ಬಿಟೆ.
ಮತ್ತೆ ಇದು ಕಾಂಪಿಟೇಟಿವ್ ಓದಿನಿದ್ದ ಅಲ್ಲ ಒಂದ್ಸತಿ
ಅದು ಡಿಗ್ರಿ ಮಾಡ್ಕೊಂಡ್ ಓದಿದ್ರು ನಾನ್ ಡಿಗ್ರಿ ಸೆಕೆಂಡ್ ಇಯರ್ ಇದ್ದಾಗಿಂದ ಓದಿದ್ ನಾನು.
ಯಾವ್ದ ಕ ಓ್ತದ್ದೆ ಅವವಾಗ ನೀನು
ಹಾ ಕೆ ಎಸ್
ಯಾವುದುಕ್ ಓದ್ತಿದ್ದೆ.
ಕೋಚಿಂಗ್ ತಗೊಂಡಿದ್ದು ಕೆ ಎಸ್ ಆದ್ರೆ.
ಹೌದು.
ಅದೇ ಪಿ ಎಸ್.
ಮತ್ತೇ ಏನಕ್ ಬಿಟ್ಟೆ ಅದನ್ನ ಕಾಲ್ಪರ್ಮ್ ಆಗ್ಲಿಲ್ವಾ ಯಾವ್ದು ಅವಾಗ.
ಅವಾಗ ಯಾವ್ದ ಅವಾಗಿಂದ ನಾನ್ ಪ್ರಿಪೇರ್ ಆಗಿ ಕಾಲ್ ಫಾರ್ಮ್ ಆಗ್ದೇ ಇನ್ನವರ್ಗು ವೇಟ್ ಮಾಡೋದ್ರಲ್ಲೇ ಇದ್ದೀನಿ.
ಇವಾಗೂ ಆಗ್ತಿಲ್ಲ ನೋಡು ಸ್ಟೇಟ್ ಅಲ್ಲಿ ಯಾವ ಕಾಲ್ಲಫಾರ್ಮ್ ಮಾಡ್ ತಿನಿ ಮಾಡ್ತೀನಿ ಅಂತ ಯಾವ್ದ್ ಮಾಡ್ತಾನೆ ಇಲ್ಲ ಬರಿಕಾಗೆ ಹಾಕ್ಸ್ತವ್ರೆ.
ಹ್ಮ್. ಅದ್ರ ಸಲುವಾಗೇನೆ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ತಗೋಣ ಬೇರೆ ಕಡೆ ಜಾಬ್ ಮಾಡ್ಕೊಂಡು. ಗೌರ್ಮೆಂಟ್ ನಮಕೊಂಡ್ ಕುಂತರೆ ಆಗದಿಲ್ಲ ಅಂತಂದು ಜಾಬ್ ಮಾಡ್ತಿ
ಅದೇ ಇವಾಗ ನಾವು ನಮಕೊಡ್ ಕೂತೀವಲ್ಲ ಅದೇ ಅನುಬವ್ಸ್ತಾ ಇದ್ದೀವಿ. ಇವಾಗ ಕರೀತಾರೆ ಏನ ಕರೀತಾರೆ ಅಂತ.
ಹ್ಮ್ ಏನ್ ಮಾಡಕ್ ಆಗಲ್ಲ ಮತ್ತೆ.
ಅದೇ ಇವಾಗ ಇಷ್ಟು ಬಂದಿವ ಈಗ ಬಿಡಕ್ಕೂ ಆಗಲ್ಲ ಜಾಬ್ ಜಾಯಿನ್ ಆಗಕ್ಕೂ ಆಗಲ್ಲ.
ಹ್ಮ್.
ನಡುವ
ನಮ್ಮಮನೆ ಹೇಳ್ತಿ ರ್ತಾರೆ ಅಲ್ವಾ ಇನ್ನು ಅವಾಗ ಎಕ್ಸಾಮ್ ಬರ್ದವ್ರಿಗೆ ಪಿ ಎಸ್ ಐಗೆ ಪ್ರೊಬೆಷನ್ ಅಲ್ಲಿ ಇವಾಗ ಬರ್ತವ್ರ ಅಂತವ್ರು.
ಇನ್ನು ನಮ್ಗ ಯಾವಾಗ ಎಕ್ಸಾಮ್ ಕರೀತಾರೆ ಏನ್ ಮಾಡ್ತಾರೆ ನಮಕೊಂಡ್ ಕೂತ್ರೆೆ ಗಂಧನೇ.
ಆದ್ರೆ ನಾವ್ ಇದನ್ ಕಾಯಕೊಂಡ್ ಕೂರದ ಮನೆಲಿ ತಿಂಗಳ ತಿಂಗ್ಗಳ ದೊಡ್ಡು ಕೇಳಕ್ ಆಗಲ್ಲ. ಆಯ ಇ ಕಡೆ ಬಿಡಕ್ಕೂ ಆಗಲ್ಲ. ಹೌ ಅವ್ರಗು ಒಂದ್ ಆಸೆ ಏನಾದ್ರು ಗೌರ್ಮೆಂಟ್ ಜಾಬ್ ಮಾಡ್ಕೊತಾರೆ ಅಂತ. ಇಲ್ ನೋಡಿದ್ರೆ, ಮತ್ತೆ ನಮ್ಗೆ ಯಾವ್ದು ಆಗ್ತಾನೆ ಇಲ್ಲ.
ಏನ್ ಮಾಡಕ್ ಆಗತ್ತೆ ಇವಾಗ ಕಾಂಪಿಟೇಷನ್ ಹಂಗಿದೆ. ಹೇಳ್ತೀನಲ್ವ ಅವಾಗ ಇವ ಆಲ್ಮೋಸ್ಟ್ ಮೂರ್ ವರ್ಷ ಆಯ್ತು ಪಿ ಎಸ್ ಎ ಕಾಲ್ಫೊಮೆ ಮಾಡಿಲ್ಲ. ಇವಾಗ, ಇವಾಗ ಇನ್ನ ಅವರು ಬರ್ತಿದ್ದಾರೆ. ಪ್ರೊಬಷನ್ ಫಸ್ಟ್ ಅವರು ಟ್ರೈನಿಂಗ್ ಆದ್ಮೇಲೆ ಮೂರ್ ತಿಂಗಳು ಪ್ರೊಬೇಶನ್ ಇರುತ್ತೆ ಅವ್ರರಿಗೆ.
ಹೌದಾ,
ಹಾ ಮೂರ್ ತಿಂಗಳ್ ಪ್ರೊಬೇಶನ್ ಆದ್ಮೇಲೆನೆ, ಅವ್ರಿಗೆ ಅ ಒಂದ್ ಕಡೆ, ಸ್ಟೇಷನ್ ಅಲೌಟ್ ಮಾಡೋದು.
ಅಂದ್ರೆ ನಿಮ್ಮ ಅಮ್ಮನ್ ಬ್ಯಾಚ್ ಅವ್ರು ಇವಾಗ ಜಾಯಿನ್ ಆಗ್ತಿದಾರ.
ಏ ನಮ್ಮ್ ಅಮ್ಮ ಬ್ಯಾಚ್ ಅಲ್ಲ ಇವಾಗ ರೀಸೆಂಟ್ ಆಗಿ ತ್ರೀ ಇಯರ್ಸ್ ಬ್ಯಾಕ್ ಬರ್ದಿದ್ರಲ್ವ್.
ಹಾ, ಹಾ, ಹಾ ತ್ರೀ ಇಯರ್ ಅಲ್ಲ ಸಿಕ್ಸ್ ಇಯರ್ ಅನ್ಸುತ್ತೆ ಸೆವೆಂಟೀನ್ ಅಲ್ಲಿ ಏನೋ ಬರ್ದಿದ್ರು.
ಹಾ ಆ ಬ್ಯಾಚ್ ಇರ್ಬೋದ ಹಂಗಿದ್ರೆ.
ಜಾಯಿನ್ ಮಾಡ್ತಾವ್ರಾ,
ಹ್ಮ.
ಮುಗೀತ್ ನಮ ಕತೆ ಇವಾಗ್ ಬರದ್ರೆ ಒಂದ್ ಹತ್ತ ವರ್ಷ ಕಾಯ್ಬೇಕು.
ಏನ್ ಏನ್ ಮಾಡಕ್ ಆಗಂಗಿಲ್ಲ.
ಹ್ಮ್ ಅದ್ಕನೆ ಏನಾ, ಜಾಬ್ ಜಾಯಿನ್ ಆದ ಬೇಡ ಈ ಸವಾಸ ಅಂತ.
ಬೇಡ ಅಂತಲ್ಲ ಫಸ್ಟ್ ಇದನ್ನು ಮಾಡ್ಕೊಂತಿರಣ. ಕ್ವಾಲ್ಫರ್ಮ್ ಆದಾಗ ಬೇಕ ಕಿದ್ರೆ ಪ್ರಿಪೇರ್ ಆಗಿ ಮಾಡಣ ಅಂತ ಇದ್ದೆ.
ಅದೇ ಇವಾಗ ಅದ್ ಹಿಂಗ್ ಮಾಡ್ಕೊಂಡಿದ್ ಆದ್ರೆ ನಿಮಗೂ ಸ್ವಲ್ಪ ಫೈನಾನ್ಷಿಯಲ್ ಹೆಲ್ಪ್ ಆಗುತ್ತಲ್ಲ ಅಂತ
ಹ್ಮ
ಇವಾಗ ನಾವು ನೋಡು ಏನು ಈ ಕಡೆ ಇದು ಇಲ್ಲ ಅದು ಇಲ್ಲ ಬರೀ ಮನದ ಕೇಳೋದು ಓದೋದು ಇದೇ ಆಗ್ತ ನಮ್ ಕತೆ
ಅದ್ರ ಸಲುವಾಗೇನೆ ಅಂದ್ರೆ ಇವಾಗ ಕೋಚಿಂಗಗಂತ- ಬಂದಿರ್ತೀವಲ್ವಾ ಅವಾಗೇ ರಿಯಲೈಸ್ ಆಗ್ಬಿಡುತ್ತೆ ಅದು ದುಡ್ಡಿನ ಪ್ರಾಬ್ಲಮ್ ಇಂದ ಎಲ್ಲಾ ನಾನ್ು ಆಲ್ಮೋಸ್ಟ್ ಎಷ್ಟು ಸಿಕ್ಸ್ ಮಂತ್ಸ್ ಕೋರ್ಸ್ ಇತ್ತು ಸಿಕ್ಸ್ ಮಂತ್ಸ್ ಅಂದ್ರೆ ಒನ್ ಇಯರ್ ಮುಗ್ದಿದೆ ಅದು
ಹಾ
ಅವಾಗ ಬಂದಾಗೆ ನನ್ಗ ಅದು ಫನಾನ್ಸು ಅದೆಲ್ಲಾ ಸ್ವಲ್ಪ ಪ್ರಾಬ್ಲಮ್ ಆಗಕ್ ಸ್ಟಾರ್ಟ್ ಆಯ್ತಲ್ವಾ ಮನೇಲಿ ಕೇಳಕ್ ಆಗಲ್ಲ ಹಂಗೆ ಹಿಂಗೆ ಅಂತ
ಹೌದು
ಅವಾಗನ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ ಜಾಬ್ ಮಾಡ್ಕೊಂಡುದ ಅದಾದ್ರೆ ಜಾಬ್ ಮಾಡ್ಕೊಂಡು ಓದೋದು ಅಂತಂದು
ಏನೊಂದು ಈವ ಜಾಬ್ ಮಾಡ್ಕೊಂಡು ಓದ್ತಿೀವಂದ್ರೆ ಅದು ಆಗಲ್ಲ ಅದು ಅರ್ಥ ಆಗುತ್ತ ುವಾಗ ಅರ್ಧ ಆಗತ್ತೆ ಅಷ್ಟ್ ಕಾನ್ಸಂಟ್ರೇಟು ಆಗಲ್ಲ ಅದೇ ಜಾಬ್ ಮಾಡ್ಕೊಂಬಂದ ಸುಸ್ತಾಗಿರತ್ತಲ್ಲಾ
ಏನ್ ಮಾಡಕ್ ಆಗಲ್ಲ ಇವಾಗ ಏನಿಲ್ಲ ಅಂದ್ರೆ ತಿಂಗಳ ಹತ್ತತ್ ಸಾವಿರ ಹಾಕ್ಬೇಕಾ ಪಿಜಿಗೆ ನಂದ ಎಷ್ಟ ಅವಾಗ ಆರು ಆರೂವರೆ ಸಾವಿರ ಏನೇ ಇತ್ತು ಆ ದುಡ್ ಖರ್ಚು ಆಮೇಲೆ ನನ್ ಬುಕ್ಸ್ಂದೊಂದು
ಹ್ಮ್
ಓದೋದು ತಿನ್ನೋಕೆ ಈ ಎಲ್ಲ ಖರ್ಚ ಹತ್ತು ಸಾವಿರ ಬರ್ತಿತ್ತು.
ಅದೇ ಎಷ್ಟು ಕಡಿಮೆ ಮಾಡ- ಹ ಕಂತೀಗ ಅಷ್ಟ ಜಾಸ್ತಿನೇ ಆಗತ್ತದು- ಅಂದೂ ಕಷ್ಟ ಇದೆಲ್ಲ ಕು-
ತುಂಬಾ ಕಷ್ಟ ಇದೆ
ಈ ಬೇಳಿಗೆ ಬಂದ್ರೆ ಮಾತ್ರ ಬಾಳ ಮಾನಸಿಕವಾಗೇ ನಾವು ಹೋಗ್ತೇವೆ ಅಂತ.
ಅದು ಹಂಗ ಆಗತ್ತೆ ಯಾಕಂತಂದ್ರೆ ಇವಾಗ- ಯಾರು ಸ ಅಲ್ಲಿ ಸಪೋರ್ಟಿಿಗೆ ಅಷ್ಟ್ ಇರೋದಿಲ್ಲ ಎಲ್ಲರಿಗುನು ್ ಅರ್ಜೆಂಟ್ ಆಗ ಫಸ್ಟ್ ಎಕ್ಸಾಮ್ಗೆ ಕ್ಲಿಯರ್ ಮಾಡ್ಬೇಕಂತ ಎಕ್ಸ್ಪೆಕ್ಟೇಷನ್ ಇರ ಅಲ್ಲ ಅಲ್ಲ ಟೈನ್ ಪಣದಲ್ಲ
ಅದೇ ಮನೇಲ ಒಂದ್ ವರ್ಷ ಹ ಒಂದ್ ವರ್ಷ ಮಾಡ್ಕೊತಾರೆ ಅಂತ ಕಳ್ಸಿರ್ತಾರ ನ್ ಬಂದ್ ಒಂದ್ ವರ್ಷ ಹೋಗಿ ನಾಲ್ಕೈದು ವರ್ಷ ಆಗುತ್ತೆ ಅವ್ರ ಏನು ಮಾಡಕ್ ಬರಲ್ಲ ನಮ್ಗೂ ಬೇರೆ ಆಪ್ಷನ್ ಇರಲ್ಲ ಇವಾಗ ಇಷ್ಟು ಓಡಿದೀನಿ ಬಿಡೋದು ಅದು ಸರಿ ಅನ್ಸಲ್ಲ ಇಷ್ಟೆಲ್ಲ ಓದಿದದ ಹಂಗೆ ಬಂದು ಅಂತ ಅದು ಅಂದು ಅನ್ಸ್ಕೊಳ್ಳೋದಾಗತ್ತೆ
ಹ್ಮ್ ಅ ಇಷ್ಟೇ ಅನ್ನೋದಿಲ್ಲ ಇನ್ನೂ ಇದನು ಅಂತಾರೆ ಅಷ್ಟು ನಿನಗೆ ಅಲ್ಲಿ ಕಳ್ಸಿದ್ವಿ ಅವಾಗ ಮಾಡ್ತೀನಿ ಮಾಡ್ತೀನಿ ಅಂತ ಏನು ಮಾಡ್ಲಿಲ್ಲ ಅಷ್ಟ ೋ ದಿನ ಇದ್ದಿದ್ದ ಎಲ್ಲ ದುಡ್ಡು ಖರ್ಚು ಅಂತಾನೇ ಆಂಡ್ಬಿಡ್ತಾರೆ ಅ ತಗೋಳ
ಅದಕ್ಕೆ ಇವಾಗ ಸುಮ್ಮ್ನೆ ಇವಾಗ ಯಾಕೆ ಅದು ಬಂದ ಅನ್ಸತಿವ ಬಿಡಕು ಆಗ್ತಿಲ್ಲ ಎಏಳು ಮಿಡಲ್ಲ್ಲಿ ನಿಂತತ್ ಬಿಟ್ಟಿ ಇವಗಳಂತೆ ಕಾಾಲ ಆಗ್ತಿಲ್ಲ ಯಾವ್ದು ನೋಟಿಫಿಕೇಶನ್ ಇಲ್ಲ
ಹ್ಮ್ ತಲೆ ಕೆಡ್ಸ್ಕೋಬೇಡ ಜಾಸ್ತಿ ನೋಡ್ ಟ್ರೈ ಮಾಡು ಅದು ಇಲ್ಲ ಹ್ಮ್.
ಅದೇ ಮಾಡ್ತಾ ಇದ್ದೀನಿ ನೋಡ್ಬೇಕು ಏನಾಗುತ್ತೋ ಅಂತ.
ಈ ತರ ಅದು ಡಿಪ್ರೆಷನ್ಗೆ ಹೋಗೋದು ಆ ಫೀಲ್ಡ್ ಅಲ್ಲಿ ಇದ್ದಾಗ ಕಾಮನ್ ಅದು.
ಹಾ
ತಲೆ ಕೆಡ್ಸ್ಕೊಬೇಡ.
ಹ್ಮ್ ಏನ್ ಜೋರ ಪುಳಿಯೋಗರೆ?
ಜೋರ ಏನಿಲ್ಲಪ್ಪಾ ಸುಮ್ ಲೈಟ್ ಆಗಿ.
ಹ್ಮ್ ಹ್ಮ್ ಮತ್ತೆ ಏನ್ ಅದೇ ಅಡಗೆ ಮಾಡ್ಕೊತಿದ್ದಾ ಇವಾಗ.
ಹ್ಮ್ ಇವಾಗೆಲ್ಲಾ ಮುಗೀತು ನೋಡು ಅಡ್ಗೆ.
ಮನೆಗ್ ಕಾಲ್ ಮಾಡಿದ್ದ?
ಇಲ್ಲ ಅವ್ರು ಡ್ಯೂಟಿಗೆ ಹೋಗಿರ್ತಾರಲ್ಲ ಇವಾಗ.
ಹಾ ಹಾ
ಮಾಡ್ಬೇಕು ಆ ಒಂದ್ ಎಂಟವರೆ ಒಂಬತ್ ಗಂಟೆಗೆ. ಅವ್ರು ಫ್ರೀ ಆಗದೆೇ ಅವಾಗ ಹ್ಮ್.
ನಿಮ್ ಫ್ರೆಂಡಿಂಗ್ ಮಾಡಿದ್ದಾ?
ನನ್ ಫ್ರೆಂಡಿಗೆ ಮಾಡಿದ್ದಿಲ್ಲ ಅವನು ಇವ್ಳು ವಿನೆಯ ಸಲುವಾಗಿ ಮಾಡ್ಬೇಕಾಯ್ತು.
ಹೌದಾ ಅದು ಇವಾಗ ಹೋಟೆಲ್ ಮಾಡಿದ್ರೆ ಅವ್ರ ತಗೊಂಡ್ ಹೋಗ್ತರ್ತಾನೆ ರೂಮಿಂದ ಎಲ್ಲಾ.
ರೂಮಿಂದ ಎಲ್ಲಾ ತಗೊಂಡ್ ಹೋಗೋದಿಲ್ಲ ಅದು ರೂಮಿಂದ
ಹೌದಾ
ಹೋಗಕ ಹ್ಮ್
ಅದೇ ಅವ್ಳ್ ಕೊಡ್ತಾಳೆ ಅದ್ನು ಬಟ್ ತಗೊಂಡ್ ಹೋಗ್ತಾರ ಅಂತ.
ಹಾ
ಅದೇ ಅಷ್ಟು ಜಾಸ್ ಅಂದ್ರೆ ಏನು ಇಲ್ಲ ಅಂತೆ ಅಷ್ಟ ಒಂದು. ಹಾ ಹಾ
ಮಾತಾಡ್ಬೇಕಾಗತ್ತೆ ಅವ್ರ್ ಜೊತೆ ಫಸ್ಟ್. ಅಂದ್ರೆ ಪೋಟರ್ ಅಂತಂತಂದ್ರೆ ಅವ್ರದ್ದು ಸಾಮಾನ್ ತಗೊಂಡ್ ಹೋಗೋದು ಅಷ್ಟೇ ಅಂತಾನೇ ಇರುತ್ತ ಅಲ್ಲ.
ಹಾಂ
ಆಗತ್ತೆ ಮಾತಾಡಿ ಅವರು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ.
ಇವತ್ತೇನೋ ಅಂಟಿ ಮೇಲೆನ್ ಜಗಳ ಮಾಡಿದ್ರಂತೆ.
ಹ್ಮ್ ವಿನೀತ್ಗೂ ಕಾಲ್ ಮಾಡಿದ್ರಂತೆ.
ನನಗೂ ಅಂದ್ಲೂ ಈ ಪೂಜಾ ಇದು ಒಂದ್ಸತಿ ಹೆಲ್ತ್ ಕೇಳ್ತಾ ಇದ್ದೀನಿ. ಯಾಕ್ ಹಂಗ್ ಮಾಡ್ತಿ ಯ ಅಲ್ಲ ಇಲ್ಲ ನಂಗ್ ಆಗಲ್ಲ ಈ ಸತಿ ಬೇಕಿದ್ರೆ ನೆಕ್ಸ್ಟ್ ಟೈಮ್ ಕೇಳು ಮಾಡ್ತೀನಿ ಅಂದೆ. ಸರಿ ಬಿಡು ಅಂತ ಅಂದ್ಲು.
ಅದು ನಿಮ್ಗುನು ಇವಾಗ ಎಕ್ಸಾಮ್ಸ್ ಎಲ್ಲಾ ಇದ
ಹ ಸರಿ ತಗೋ ಊಟ ಮಾಡು ಮತ್ತೆ ಮಾಡ್ತೀ ಊಟ ಮಾಡ್ಕೊ ಮತ್ತೆ ಮಾಡ್ತೀನಿ.
ಹ್ಮ್ ಸರಿ ಸರಿ.
ಹಲೋ ಸರಿ ಬಾಯ್.